ನೋಡಿದ್ರಿ ಅಯ್ಯಣ್ಣ ಅವ್ರಿ
ಸುಮ್ ಹಂಗದಿ ತಿರುಗಿಡ ನೋಡ ಊರಾಗ ಮಗಸನ್ ಕೆಲ್ಸ ಇಲ್ಲ ಕಾರಾರ ಇಲ್ಲ
ಎಲ್ಲಾ ಆರಾಮ್ದ್ರೀ ಈಗಲ್ಲ ಫುಲ್
ಏ ಆರಾಮದಿ ನೋಡ್ರಿ ನಿಮ್ ಅಂತರ ಆಶೀರ್ವಾದದಿಂದ ಎಲ್ಲಾ ಆರಾಮದಿ ಏನ್ ಪ್ರಾಬ್ಲಮ ಇ ನಮ್ಗಏನ್
ಹಾ ಎಲ್ಲಾ ಆರಾಮ್ ಮತ್ನ್ಗನೆ
ಹಾ ಆರಾಮದಿ ನೋಡ್ರ ನಿಮ್ಂತ್ರ ಬಾಜರಾಕೆ ಯಕ ಚಿಂತಿರೋದೇಾ ನಮ್ಗೆಧ್ಯನ ಚಿಂತೆ ಮಾಡಕೆ ಬಿಡೋದಿಲ್ಲಲ್ಲ ಅ ನೀವು
ಇದ್ರರು ಆಶೀರ್ವಾದ ರೀ
ಎಲ್ಲ ಸುಖದಾಗ ದುಃಖದಾಗ ಭಾಗ ಆಕ್ತಿರಿ ಬಂದ ಕೇಳ್ತಿರಿ ಆ ಮತ್ತೆ ಎಲ್ಪ್ ಮಾಡ್ತಿರಿ ಹ
ಏ ಹೆಂಗ್ರೀ ಸಾವ್ ಎಲ್ಪ್ ಮಾಡಲ್ರಿಏನ್ ಎಲ್ಪ್ ಮಾಡವಲ್ರರಿ
ಏ ನಾನ್ ಅದೇ ಹೇಳದ್ನಲ್ರೀ ಅಪ್ಪ ಅದಕ್ಕೆ ನಿಮ್ ಋಣ ನಮ್ ಮ್ಯಾಗ ಬಾಳ ಅದ ತೀರ್ಸ್ತೀವಿ ಅಲ್ಲ ನಂಗಗೆೇ ನವು ಇಲ್ಲಿ
ನೀ ಮತ್ತೇಏನ್ ಊಟ ಗಿಟ ಆಯ್ತಾ ಇಲ್ಲ ಇನು
ಊಟ ಹಾಗೆ ನೋಡ್ರಿ ನಿಮ್ದೆ
ನಮ ನಿದ್ರೆ ಊಟ ಅದೆಲ್ಲ
ಏನ್ ಮಾಡ್ಲತ್ರಿ
ಏನ ಇಲ್ಲಿ ಮನಾಗ ನೋಡ್ರಿ ಏನ್ ಕೆಲಸ ಇಲ್ಲ ಭವಿಷ್ಯ ಇಲ್ಲ ಮಳೆ ಇಲ್ಲ ಏನಲ್ಲ
ಮಳೆ ಹೆಂಗಾದ್ ನಿಮ ಮೂರ್ ಕಡೆ ಕಡೆ ಯಾವ ಸಾದ್ದು
ಮಲ್ಲ ಏನು ಬರ ಗಾಯಿ ಪಡ್ತ ಗವು ಕೆ ಕೆ
ಏ ನಿನ್ನೆ ಆಗಿರ್ಬೇಕು ಅವ್ರ ಕಡೆ ನೀವುರು ಡೆ ಜಗ್ಗೆ ಮೋಡ ಆಗತ್ತಪ್ಪ ಇಲ್ಲ ನಾವ ಅಲ್ಲಿಂದ ನೋಡಿದ ಇಲ್ಲ ಶಾಪುರಿಂದ ಈ ಕಡೆ ಗಂಡಾಪಟ್ಟಿ ಮೂಳ ಆಗಿತ್ತು ಮತ್ತೆಲ್ಲಿ ಆಗದನ ಕುಡಿದೀವಿ ನಾವು ಊರು ಆರ್ಕೊಂಡು ಹೋಗಾರೆ
ಬರ್ಬೇಕೈತ್ರಿ ಎಲ್ಲ ಐತ್ರಿ ಮಾಡಪ್ಪ ಏನ ಮನ ಬಂದತ್ ಮಾಡ ನೋಡಿದ
ಹ್ ಮತ್ತೆ ಹೆಂಗರೀ ಇದೇ ತರ ಅದ್ರ ಯಕಡೆ ಬೆಂಗ್ಳೂರ್ ಹೆಂಗಗಳೂರ್ ಹೋಗ್ಬೇಕಕ್ ಯ್ದ ನಾವು
ಹಂಗಗೆ ಆಗಿದ್ರಿ ಸದ ಯತ್ರಿ ಆ ಡಿಿಕ್ ಶಿವಕುಾರ್ ಹೇಳ್ಬಿಟನ್ ಯಾರ ಬಿತ್ತಕ್ಕ ಹೋಗಬಡ್ರಿ ಬರಗಲ್ಲದಂತ ಬಿಟ್ಟ್ರ ಅವ
ಅವ್ನಿಗಏನ್ ನಡಿತರಿ ಏಳ್ಗೆಸಂತ ಮನ ತಾವತಾನ ಬಟ್ ನಮ್ದ ಏನ ರಳತರ ಅನುಬೋ್ ಸರ್ ನಾವವುವ ಏನ್ ಬರ್ತಾರ್ತ ಟ್ಯಾಕ್ಸ್ ಬರ್ತ ಇರ್ತದಜ ದುಡ್ ಆ ಕಡೆ ಈಡೆ ಇನ್ವೆಸ್ಟ್ಮೆಂಟ್ ಮಾಡ ಮಾಡನ ನಡೀತದೆ
ಮತ್ತ ಅವ್ನ ಹೇಬಿಟ್ರೀ ಯಾರ್ ಬಿತ್ತಕ್ ಹೋಗಬೇಡ್ರಿ ಎಲ್ಲಾ ಬರಗಲ್ಲದ ಮುನ್ಸೂಚನೆ ಕೊಟ್ಬಿಟ್ಟ
ಸುಚನೆ ಕಟಬಡಿಯ ಯವ ಕೊಟ್ಟಾನ
ಏ ಮೊನ್ನೆ ನೋಡಿದಾರ ನಾನ್ ನ್ಯಸ್ನಾಗ
ಹ್ಮ್ ಹ್ಮ್ ಏನೇನಂದಪ್ಪಾ ಮತ್ತ ಇಷ್ಟ ಅಂದ ಮತ್ತ ಇದ್ರ ಬಿಟ್ಟು ಏನಾದ್ರರು ಬೇರೆವು ಬೆಳೆಗಳು ಮಳೆ ಇರ್ಲಾರ್ದ ಹ್ಮ್ ಯಾವ ಬೆಳೆ ಇರ್ತಾವ ಅಂತ ಬೆಳೆ ಅಂತಂದ ಏನ ಎಲ್ಲ ಇಲ್ಲ
ಏನೇನ್ ಹೇಳೋಗತ್ತಪ್ಪಾ ನಾವ್ ಅಟ್ಟಿ ನೋಡಿದ್ವಿಯತು ಸರ್ಚ್ ಬಿಟ್ಟು ಗಡೆ ಯಾಕೆ ನಮ್ಬೇಕು ನಮ್ಗೆ ನ್ ಬೇಕ್ರ ತಟ್ಟ ನೋಡ್ತೇವು
ಅಲೋ ಮತ್ತೆನ ಈಗ ಬೆಳೆ ಬಾಟ್ ಬಂದ ತಕ್ಷಣ ಮತ್ತೇಏನ ಅದಕ್ ಸಾಲ ಮನ್ನಾ ರೈತರು ಸಾಲ ಮನ್ನಾ ಅಂತ ಇರ್ತದ
ಇಲ್ಲ ನ ಇನ್ನ ಯಾವ್ ಸ್ಕ್ಯಾಮ ಬಂದಿಲ್ಲ ಇನ್ನಾದ್ ಸ್ಕೀಮ್ಗಳು ಬಂದ್ರ ಬರ್ಬಹದ ಈಗನ
ಅಲ್ಲಾ ಅಂತ ಏನಾದ್ರು ಮಾಡ್ತಾನ ಅಂತ ಎಲ್ಲ ಪರಿಹಾರ ರೊಕ್ಕ ಕೊಡ್ತಾನ ಅಂತ ಹೇಳ ಸರಿ ಬರ ಬರಗಾಲ ಬಂದ
ಏ ಕೊಡ್ತನ್ ಸಾಬ ಹಂಗಿಂಗ ಕೊಡಲ್ಲ ಏ
ಅದೇ ಯಾವಾಗ ಕೊಡ್ತೀನಿ ಅಂದ ಗ ಇಂತ ಎಂಂತ ಡೇಟ್ ಅಂತ ಆದಲ್
ಇಲ್ಲ ಇ ಡೇಟ್ ಅನೌನ್ಸ್ ಮಾಡಿಲ್ಲ ಯವತ್ ನ ಮಾಡಂತ ಹೇಳ ನನೌನ್ಸ್ ಮಾಡ
ಹೇಳ್ರಿ ಸ್ವಲ್ಪ ನಿಮ್ ಅವ್ರಗ ಹಚ್ಚ್ರ ಅಕಡೆ ನಿಮ್ಮ ಅವರಂದ ಅ ಕಡೆ ಎಲ್ಲ ಲಿಂಕ್ ಅದಲ್ಲ ನಿಮ್ ಸಿಂದಗಿ ಆಮೇಲಂದ ಅ ಕಡೆ ಹೋತ ಹಂಗಿದ್ರ ಕಾಂಗೆಸ್ ಪಾರ್ಟಿ ಆದೆ ಸಿಂದಗಿ ಎಮ ಎಲ್ ಕೂಡ
ಈ ಏವತ್ ನಿನ್ಸದ ಈ ಏಳನಪ್ಪ ಅಂದ್ರೆ ಎಲ್ಲಾನ ಮಾಡ್ಸಕ್ಸ್ತ ಈಗ ಸುಮ್ ಬೆಳ್ಸ ಒಂದೊಂದು್ ಮಾಸ ಕಷ್ಟ ಬಿಡತನ ಗಡಿ ಯಾಕೆ ಒಂದೊಂದ್ ಲಕ್ಷ ಇರ್ತಾವ
ಅಂದ ಐವತ್ತ ಅರವತ್ತು ಸಾವರ ನಾಕು ರೈತರಿಗೆ ಉಳಕಲ್ಲ ಉಳಿತಾರ ಅಂದ್ರೆ
ಇಲ್ರರಿ ಒಂದೊಂದ್ ಲಕ್ಷ ಆದ್ರಿ ಎಲ್ಲಾರ ಸಾಲ ಅದೇ ಅಮನ್ನ ಮಾಡಿಸಬ ಬಿಡ
ಅಲ್ಲ ಅಟ್ ಲೀಸ್ಟ್ ಒಂದು ಐವತ್ತ ಆದ್ರ ನೀವು ಎಲ್ಪ್ ಆಗುತ್ತೆ ಅಲ್ಲಿೆ ಯಾಕಂದ್ರೆ ರೈತರು ಬೆಳೆ ನವಕ ಬೆಳೆಸಲಾ ತಂದಿರ್ತಾರರ ನಾಳ ಬೆಳಬೇಕಂತ ತೊಂದಿತಾರೆ ಈ ಬೆಳೆನೆ ಬರ್ಲಿಲ್ಲ ಅಂದ್ರೆ ಬೆಳಸಲ್ಲಏನ ಕೇಳ ಎದ್ರಾಗತ್ತಲ್ಲ ಹೊಲ ಮಾರಿ ಕಟ್ಬೇಕತ್ ಮತ್ತೆ
ಈ ವರ್ಷ ಏನ್ ಬೆಳಿ ಬೆಳೆದ ಮಾತ್ರ ಪೂರಾ ಡೌಟ್
ಹೌದೌದು ಬೆಳಿ ಬರಲ್ವಾ ಈ ವರ್ಷ ಕಲಬುರ್ಗಿ ಬರ್ತ ಗತ್ತ
ಇವತ್ತಾ
ಹ್ಮ್ ಡಿ ಕೆ ಶಿವಕುಮಾರ್ ಕಲಬುರ
ಈಗಏನ್ ಏನು ಇಲ್ರಿ ಕೇಳಲ್ರಿ ಏನ ಪ್ರಿಯಾಂಕ ಪರ್ಗೆ ಅವ್ರದ್ದು ಜೋರ ನಡದಾರ ನಿನ್ನ ಸುಟ್ಟಾಯತ್ ಅಲ್ಲಿ
ಇಲ್ಲಾನ ಅವ್ನು ಬರ್ತನಿ ಉಂಟು ನನ್ ಡಿ ಕೆ ಶಿವಕುಮಾರ್ ಅ ಮತ್ತ ನೀ ಬರಗಲ್ಲ ಬಂದಲ್ಲ ಎಲ್ಲಾ ವ್ಯವಸ್ಥೆ ಮಾಡಿತ ಇಲ್ಲಿ ರೈತರ ಸ್ವಲ್ಪ ಮನ ಪತ್ರ ಕೊಡ್ತಾರ ಇವತ್ತ ಬರಗೆಲ್ಲ ಘೋಷಣೆ ಮಾಡ್ರಿ ಅಂತ
ಅಕಡೆ ಎಲ್ಲ ಮಳೆ ಆದ್ರೆ ಮುಂಬೈ ಯ್ದ ಬಾಗಳಹೊಂಡದ ಮಳೆ ಈ ಕಡೆ ಏನಗ ನಮ್ಮ್ ಕರ್ನಾಟಕ
ಮಹಾರಾಷ್ಟ್ರ ಈಗ್ ಬೀಳತ್ತರಿ ಮಳೆ
ಇಲ್ಲ ನಮ್ಮ್ ಕರ್ನಾಟಕ ಏಾಗಿದ ನ ಅಂತಿನ ಕಡೆಲ್ಲಾಲ್ ಮಳೆ ಆದ್ರೆಲ್ಲಾ ಮುಣಗೊಂಡು
ಮಹಾರಾಷ್ಟ್ರಕ್ ಮಳೆ ಆದ್ರೆ ನಮ್ ಡ್ಯಾಮ್ಗಳು ತುಂಬ್ತಾವ ಅಲ್ಲಿಂದೆ ಬರದ ನಮಗ್ ನೀರ್ ನಮಗ್ ನಮ್ ಕರ್ನಾಟಕ ನೀರ್ ಆದ್ರೆ ನಮಗ್ ಯೂಸ್ ಇಲ್ಲ ಮಳೆ ಆದ್ರೆ ನೀರೆಲ್ಲಷ್ಟು ಆಂಧ್ರ ಪ್ರದೇಶಕ್ಕೆ ಓತದ್ ನಮ್ ನೀರ್
ಹ್ಮ್ ಅಕಡೆ ಮ್ಯಾಗ ಮಳೆ ಆದ್ರೆ ನಮಗೆ ಕೆೆಳಗ ಬರ್ತ್ತ ಈ ಕಡೆ
ಹಾ ಹಾ ಹಿಂಗ ನೋಡ್ರಿ ಬರ ಆಟೆ ಒಳಗ ಒಳಗ ಆಟ ನೀಂದ ನಿಂದ್ರ ತೋ ಅದಷ್ಟೇ ಯೂಸ್ ಈ ಡ್ಯಾಮ್ ನಾಗ ಏನ್ ನೀರ್ ನಿಂತಿತ್ತವಲ್ಲ ಅದೆಲ್ಲಷ್ಟು ಆಂಧ್ರಪ ಪ್ರದೇಶಗ್ ಬಿಡ್ಬೇಕು ಗೋವಾಗ ಬ ಬಿಡ್ಬೇಕು ತಮಿಳ್ನಾಡಿಗೆ ಬಿಡ್ಬೇಕು ನಾವು
ಹ್ಮ್ ಹ್ಮ್ ಹ್ಮ್ ಹ
ಹ್ಮ್ ಮಹಾರಾಷ್ಟ್ರ ಬಿಟ್ರ ಮಾರಾಷ್ಟ್ರ ಮಳೆ ಐತಂದ್ರೆ ಅವ್ರರು ತೊಂಗಿಲ್ಲ ನಮಗ್ ಬರ್ಬೇಕು ಅದ್ ನೀರು
ಹ್ಮ್
ಮಹಾರಾಷ್ಟ್ರ ಆಯ್ತ ಅಂದ್ರೆ ನಮ್ದದು ಏನಂದ್ರ ಕೃಷ್ಣಾ ನಿ ಭೀಮಾ ನದ ಇವೆಲ್ಲ ಸು ತುಂಬತಾವ ನೋಡ
ತುಂಬತ್ ಈಗೆಲ್ಲ ಸ್ವಲ್ಪ ಬಂದಾವಂತ ನೀರ್ ಅಕಡೆ ಕಡೆ ಬಾಳ ಹೊಂಟವಂತ
ನಮ್ ಮಹಾರಾಷ್ಟ್ರದ ಜಗ್ಗಯಐತ ಅಂದ್ರ ನ್ ಕೃಷ್ಣ ನದ ತುಂಬ್ ಸಾಕ ಕಡೆ ನಮ್ ಉತ್ತರ ಕರ್ನಾಟಕ ನೀರ್ ಬಂದ್ ಸಾಕೆ ಇದು ಒಂದೇ ನದಿ ನಮ್ಗ್ ಉತ್ತರ ಕರ್ನಾಟಕಗ ನೀರ್ ಹಾಕದ ಅನ್ನ ಹಾಕದು
ಇಲ್ರರಿ ಅದು ಕೆಳಲ್ ನೀರ ಏನ್ ಯೂಸ್ ಆಗಲ್ರರಿ ಸದ ಮಳಿ ಬೇಕ್ರೀ ಮೇನ್ ನಮ್ಗ್ ಏನಾರ ಅದು
ಮುಂದ್ ಯೂಸ್ ಆಗುತ್ತಲ್ಲಾ ಈ ಒಂದ್ ಸಾರಿ ಮಳಿ ಬಂದ ಸರ್ಕೊಂಡ್ರೆ ಮುಂದೆ
ಹಾ ನಡೀತು ಅವಲ್ಲ ಈಗ ನಮ್ಗೆ ಮಳೆ ಬೇಕು ನೋಡ್ರಿ ಒಂದ್ ಎರಡ್ ಸ ಲ
ಎ ಆಂಗ್ ಹೇಳಳ್ಬೇಡ್ರಿ ಕ್ಯಾನಲ್ ಇರ್ಬಟ್ಟಿ ಬೆಳತೇವ ನಾವವು ಒಂದ್ವರ್ಸು
ಹ ಹಾಗಾದ್ರೆ ಸ ಮಳೆ ನೀರ ಏನು ಕೆನಲ್ ನೀರ ಒಂದ ಅಲ್ಲಿ ಇ
ಎಲ್ಲಾ ಒಂದಿ ಅದು ಮಳೆ ನೀರು ಕೆನರ್ಗ ಏನ್ ವ್ಯತ್ಯಾಸ ಅದ ಹೇಳ
ಇಲ್ಲ ಅ ಮಳೆಲ್ಲ ಸುತ್ತ ಕಡೆ ತೇಲ್ತದೆ ಇದಲ್ಲಿ ಒಂದ್ ಕಡೆ ಹದ್ದ ಒಂದ್ ಕಡೆ ಹೋಗಲ್ಲ
ನೋಡು ಸಿಂಹ ನೀನ್ಗ್ ಹೇಳ್ತಿದ್ದೀನಿ ಕೇಳು ಮಳೆ ನೀರ ಕ್ಯಾನ್ಲಕ್ ಬರ್ತಾವ
ಅದೇ ಅದೇ ಈಗ ಮಳೆ ನೀರ ಕೆನಾರ ಬರ್ತದ ಬಿಡು ಮ ತೊ ತೊಯ್ಬೇಕಲ್ಲ ಇಲ್ವಲ್ಲ
ಏನ್ ಮಾಡಕಲ್ರರಿ ಬಂದಂಗಗೆ ಹೋಗ್ಬೇಕಾಗ್ತದ ನನ್ಗೆ ಅದ್ನೇ ಬೇಕು ಇದನ್ನೇ ಬೇಕ ಅಂತ ಆಗುತ್ತ
ಮತ್ತೆ ಎಲ್ಲ ಹೋದ ವರ್ಷ ಮಾಡಿದ ಜ ಆಗಿದೆಲ್ಲ ಅದಕ್ಕೆ ಈ ವರ್ಷ ಏ ಫುಲ್ ಸೊಲ್ಪ ಕಡಿಮ ಮಾಡಿಟ್ಟ ಮಾಡ
ಇಲ್ಲ ಇಲ್ಲ ಅದು ಸ್ವಲ್ಪ ಎಲ್ಲಿನು ಅಂತ ಒ ಬರ್ತದ ಅದು ಅದು ಜಿಯೋಗ್ರಾಫಿನಾಗ ಬರುತ್ತ ನಿಮ್ ಅಷ್ಟು ಎಡ ಇರ್ಲಿಕ್ಕಲ್ ಅದ್ರ ಬಗ್ಗೆ ಸ್ವಪ್ ನಾವ ಅದ್ರ ಬಗ್ಗೆ ನಾಲೆಜ್ ಆದ ಅದು ಎಲ್ಲಿನೋ ಪರಿಣಾಮದಿಂದ ಸ್ವಲ್ಪ ಲೇಟ್ ಆಗ್ಯಾದ್ರೀ ಈ ತಿಂಗಗಳಿದಾಗ ಬರ್ಬೋದ್ರೀ ಮಳಿ ಈ ತಿಂಗಳ ಇಪ್ಪತ್ ಇ ಲಾಸ್ಟ್ ಇಪ್ಪತ್ತೊಂಬತ್ತರ ತನ ಆದ ಟೈಮಿಂಗ್ ಟೈಮಿಂಗ್ ವೇಟ್ ಮಾಡ್ಬಹುದು
ಹ್ಮ
ತಿಂಗಳ ಏನಾದ್ರರು ಬರಲಿಲ್ಲ ಅಂತ ಇಟ್ಟು ನೆಕ್ಸ್ಟ್ ಆಗಸ್ಟ್ ಒಂದನೇ ತಾರೀಕಿಂದ ಘೋಷಣೆ ಮಾಡಬಿಡ್ತಾನ ಬರ ಬರಗಲ್ಲ ಅಂತ ಹ್ಮ್ ಮುಂದ ಬಳಿ ಬಂದ ಈಗ ಈಗ ಮಳಿ ಬಂದ್ರ ಯೂಸ್ ಅದ ಯಾಕಂದ್ರೆ ಅತ್ತ ವೇಳೆ ಏನ ಇಲ್ಲಲ್ಲ ಅವಾಗ ಈ ತಿಂಗಗಳ ಬಿಟ್ಟು ಮಳೆ ಬಂದ್ರೆ ಯಸ್ಲ್ ಮತ್ತೆ
ಎಲ್ಲ ಮತ್ತೆ ಆಯ್ತ ಎಲ್ಲ ಸ ಸರಿರಿಗೆ ಇದೆ ತಗ ಬೇರೆ ಬೇರೆ ಬತ್ತುವಕಂತ ಹ ತಗರಿ ಗಪ್ಪ ಮ ನೀ ಗಲ್ಲಿ
ತೊಗ್ರಿ ನಡತಾವ ಈಗ ಆಲ್ರೆಡಿ ಬಿತ್ತಾರಪ್ಪ ನಮ್ ಕಾಕರ ಅವರುನ್ನೇ ಬಿತ್ತಿನ ಅಂತ ಹೇಳಿದ್ರೆ
ಹ್ಮ ತೊಗರಿ ಹತ್ತಿನ ಬಳಲ್ಲ ತೊಗರಿ ಇಲ್ ಬೆಳಿತಪ್ಪಾ
ಏ ತಗರಿ ಆತ ತೊಗರಿ ಮಳಿ ಏನ್ ಬೇಕಾಗಲ್ಲ ಅಷ್ಟು
ಬರೀ ಪೈದಲ್ಲ
ಹೆಂಗ್ರೀ ನೀವ ನ ಆ ಕಡೆೋಗ್ತಿರಲ್ಲ ನಮ್ಮ ಕಡೆ ನೀರಾವರಿ ಅದ ನಡೀತಿ ಕಬುರಗಿಯ ನೀರಾವರಿ ಅದ
ಇಲ್ಲ ಇಲ್ಲತ್ತ ಬೆಳತಾವಲ್ಲ ಎಲ್ಲ ಅಂದ್ರೂನು ರೇಟ್ ಟಲ್ಲಪ್ಪ ಏಳ್ ಸಾವಿರ ಎಂಟ್ ಸಾವಿರ ಅದ ಯಾವ್ದನು
ಈ ವರ್ಷ ಬೆಳೆ ಇರ್ಲಕ್ಕಪ್ಪ ಅಂದ್ರೆ ರೈಟ್ ಜಗ್ಗಿ ಇರದ
ಹತ್ತಿ ಕೊಡ್ಬೇಕಕ್ ರೀ ಒಂದ್ ಹನ್ನೊಂದು ಹನ್ನೆರಡ್ ಸಾವಿರ ಕ್ವಿಂಟಲ್
ಆಚ ಆತ ಬರ ಬದೆ ಬಾಲ್ ಕಡಿಮಿದ್ಮ್ಯಾಗ ರೇಟ್ ಹೆಂಗಾಗಲ್ಲ ಹೇಳ ಒಂದು ಹನ್ನೊಂದು ಸಾವಿರ ತನ ಮ್ಯಾಗ ಆಗ್ತು ಆರಾಮ್ಸೆ ಆಗ್ತು ಅವ್ರು ಗೌರ್ಮೆಂಟ್ ದರ ತೋತಾರ
ಹ್ಮ್
ಇವೇನ್ ಮಲ್ ಇರ್ತಲ್ಲ ಎ ಬಿಮ ಸಿ ಮಲ್ ಅಲ್ಲೇ ತೋತಾರ ಪಾಣಿ ಗಣಿ ಕೊಟ್ರೆ
ಅದೇ ಬೆಸ್ಟ್ ಸುಮ್ ಒಂದ್ ಹನ್ನೆರಡ್ ಸಾವಿರ ಮಾಡಿಬ ಬಿಟ್ರ ಒಂದ್ ಅರವತ್ತತ್ಪ್ಪತ್ತು ಕ್ವಿಂಟಲ್ ಆದ್ರೆ ಆಯ್ತ ಅಲ್ಲದಲ್ಲಿ ಕೊರ ಕೊಡ್ತ
ಬೆಳೆ ಇಲ್ ನೋಡ ಬೆಳೆ ಇರ್ಲಿಕ್ ರೇಟ್ ಹೆಚ್ಚಗ್ ಮಾಡ್ಲೇಬೇಕು ಇಲ್ಲಾಂದ್ರೆ ನಡೋದಿಲ್ಲ ಅವರು ಗರ್ೆಂಟ್ ಎಲ್ಲಾ ಕ್ರಮ ಆಗಿತ್ತ ಇರ್ತದೆ ಇ ಇರ್ತದೆ ರ ಇಲ್ಲಂದ್ರ ರೈತರು ಸತ ಹೋಗ್ಬೇಕಕ್ ಆಗ್ತದೆ
ಕಬಿ ನೆಂಗಾಯತಳ ಕಡಿಮೆ ಆದೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿದ್ರಲ್ಲ ಮ ಕೊಟ್ಟೆ ಕೊಟ್ಟವ ಮತ್ತೆನ್ನು
ಕೊಟ್ರ ಮತ್ ಮೂರ್ ಸಾವಿರದ ಮುನ್ನೂರ್ ಮಾಡಿದ್ರಲ್ ನಮ್ ಸಿದರಾಮಯ್ಯ ಸಾಬ್ರ ಇದ್ ಕೈತ್ರಿ ಬಾರಿ ರೀ ಅವರು ಅವ ಅವ್ರ ಬಳಿ ರಾಜಕೀಯ ಮೈಂಡ್ ಆದದ್ರಿ ಫುಲ್
ಇಿಲ್ಲ ಅವರಾರ ಜನ ಇವ್ರಾರ ಜನ ಎಲ್ಲರೂ ಒಂದೆ ಇವ್ನು ಕೊಡ್ತಾ ನೋಡಿ ಇನ್ನೊಂದ್ ಸವಬ್್ದ ದಿನ ಬರಲ್ಲೋಷ
ಅಂದ್ರೆ ನನಗೆ ಸ್ವಲ್ಪ ಅರ್ತಂದಿನ ತಿಳಿಲ್ಲಾ ಅದು ಮಾಡ್ಬೇಕು ಇದು ಮಾಡ್ಬೇಕು ಬರ ಟೌನ್ ಶಿಫ್ಟ ಒಂದ್ ಹಡ ಕ ಕುಂತ್ ಬಿಿಟ್ಟ ಇ
ಅವನಿಗ ಇವನ್ ಒಂದ ಆಗತ್ತೇನ್ರಿ ಅವ್ರ ಎಂಟ ವರ್ಷ ಮುಖ್ಯಮಂತ್ರಿ ಆಗಿ ನಾಲ್ಕ ಒಂದು ಹದ್ಿನೈದು ವರ್ಷ ಉಪಮುಖ್ಯಮಂತ್ರಿ ಆಾಗಿ ಸೇವೆ ಸಲ್ಲಿಸೋಣ ಅವ್ರಿಗೆ ಇವ್ರು ಒಂದೇ ಮಾಡ್ತ ಈ ವರ್ಷ ಇರುಪಿ ಮುಖ್ಯಮಂತ್ರಿ ಆಗ ಎರಡ್ ವರ್ಷ ಐತಿ ಒಂದ್ರ್ ಒಂದ್ ಎರಡ್ ಒಂದ್ ತಿಂಗಳನ್ ಆಗಲಿ ನಾವು ಮಂತ್ರಿ ಆಗ ಅವ್ರ ಇವ್ರಿಗೆ ಒಂದೇ ಮಾಡ್ತೇನು ಆಯ್ತಾ ಇಲ್ಲ ಅವ್ರಗ ಇವ್ರಿಗೆ ಒಂದೇ ಮಾಡ್ತೇನೆ
ಮತ್ತ್ಮ
ಎಂಟು ವರ್ಷದ್ರ ಮುಖ್ಯಮಂತ್ರಿ ಅಲ್ಲಿ ಒಂದ್ ತಿಂಗಳ ಮುಖ್ಯಮಂತ್ರಿಲ್ಲಿ
ಅವ್ರ ಆ ಉಪ ಮುಖ್ಯಮಂತ್ರಿ ಮಾಡ್ಬಿಟ್ರ ಪರೇಶ್ವರಿ ಅವ ಏನ್ ಕಣೆ ಆಗ್ಬಿಟನ್ರಿ ಏನ್
ಈ ಡಿ ಕೆ ಶಿವಕುಮಾರ್ನು ಪಾಾರ ಉಪ ಉಪ ಮುುಖ್ಯಮಂತ್ರಿ ಆಗ ಕೆಲ್ಸ ಕೆಲ್ಸ ಸ್ವಲ್ಪ ನಿಮ್ ಮೀಡಾದಾಗಲ ಅಪ್ಡೇಟ್ ಇರ್ತದೆ ಆ ಉಪ ಮುುಖ್ಯಮಂತ್ರಿ ಅನಸ ಅನಸಾನೇ ಹಲ್ದು ನಮಗಿನ ಕರಿಗ ಅನಸಲಲ್ ಒಬ್ಬ ಮುಖ್ಯಮಂತ್ರಿ ಅಂತ
ಮತ್ತತ್ ಅವನ್ಜ ನೋಡದ್ರಿ ಗೃಹ ಮಂತ್ರಿಯ
ಹ ಮತ್ತನ್ ಇಲ್ಲಾ ಯಸ್ ಇಲ್ರಿ ಅದ ಪರಮೇಶ್ವರ ಅಷ್ಟ ಕ್ಯಾಂಡಿಡೇಟ್ ಅಲ್ರ ಅದು ಬಲಿಷ್ಠವಂತ
ಪಟ್ಟ ಅಳಡ್ಿಸಬಿಡತಾರೆ ಅವನ್ ಸ್ೊಲ್ಪ
ಯಾರು
ನಮ್ ಜಮೀರ ರೀ ಬೀಜಾಡ್ ಜಮೀರ್
ಏಜಮೀರ್ನ ಅಂತ ಕಾಣಟಲ್ರ ಅ ಇನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳುಾರರಿ
ಅಲ್ರರಿ ಜಮೀರನ್ ಬಾಳ್ ಚಲೋ ಇದ್ದಾರೆ ಕೆಲ್ಸ ಬಾಳ್ ಮಾಡ ನ
ಇನ ಏನ್ರೀ ಏನೋ ಒಂದ್ ತಿಂಗ್ಗಳ ಆಯ್ತು ಉಪ ಮುುಖ್ಯಮಂತ್ರಿ ಆಗಂದ ಇನ್ನ ಮನಿ ಮಿನಿಸ್ಟ್ರಗಳು ನೇಮಕ್ ಆಗಲಾಗಿರಲ್ಲ
ಹೆಂಗ್ರೀ ಬರ ಹನ್ನೆಡು ಮಂದಿನ ಹದಿಮರು ಮಂದ ದಿನ ಆಗ
ಹ್ಮ್ ಹ್ಮ ಅದ ಯಾಕ ಆ ಕಡೆ ಈ ಕಡೆ ಅಂದ್ರ ನಲ್ವತ್ ಮಂದಿ ಮಿನಿಸ್ಟರ್ ಇರ್ಬೇಕು ನಲ್ವತ್ ಮಂದಿ ಬ ಹನ್ನೆಡ್ ಮಂದಿ ಹೆಂಗಗೆ ಹೇಗ್ತದ ಹೇಳ ಇನ್ನ ಇಪ್ಪತ್ ಮಂದಿ ಇನ್ನ ಇಪ್ಪತ್ ಮಂದಿ ಮಿನಿಸ್ಟರ್ ಆಗ್ಬೇಕು ಆಯಕೆ
ಹೆಂಗಂತ ನೀ ಈಗ ಮಾಡ
ಮಾಡ್ಬೇಕೇ್ರಿ ಅದನ್ನ ಆಗಲ್ಯ ಅದೇ ಗೊತ್ತಾಗ್ಲ ನಮ
ಏನ್ ಹೈಕಮಾಂಡ್ ತೀರ್ಮಾನ ಮಾಡ್ತೇ ಇಲ್ಲಿ ನಮ್ ಕರ್ನಾಟಕದವ್ರರು ಇದು
ಹೈಕಮಾಂಡ್ರ್ ಹೈಕಮಾಂಡ್ ತೀರ್ಮಾನ ಅಲ್ಲ ಹೈಕಮಾಂಡ್ ಮು ಮುಖ್ಯಮಂತ್ರಿ ಅಷ್ಟೇ ಮುಖ್ಯಮಂತ್ರಿ ಕಗಿರದುದು ಏನ್ ಮಾಡೋದು ಯಾರಾರ ಬೇಕು ಯಾರು ಇಲ್ಲ ಅಂತ ಅವ್ ಅವನ ಮುಖಾಂತರ ನಡೀತಿರದಲ್ಲ ಅವ್ನಿಗೆ ಎಲ್ಪರ್ ಯಾರ ಬೇಕಾದ ಅವ್ರಿಗೆ ಸೂಟೆಬಲ್ ಆಗ ತಕ್ಕಂತ ಕಾಯ್ತಾ ಕೊಡ್ತಾನ
ಚನ್ನ ಯಾಕ ಏನ್ ಮಾಡಲ್ಲ ಏನು
ಎ ಸ್ಲ್ಪಾತನಿ ಫ್ರೆಂಡ್ ೋನ್ ಮಾಡ್ಲ
ಸರಿ ಸರಿ